ನಮಸ್ತೆ
ಗೆಳತಿ
ನಮಸ್ತೆ ಗೆಳತಿ ಕೇಳುತ್ತಿಲ್ಲವೇ ನನ್ನ ವಯ
ಹೊಂಡ್ರೆ ಹಾ ಕೇಳುತ್ತಿದೆ ಎಲ್ಲೋ ಇಲ್ಲ ಹೋಗು ಎಲ್ಲೋ ಅಲ್ಲ ರೆಡ್ ನಂದ ಅಷ್ಟು ನೀವು ಏನು ಮಾಡತಿದ್ದೀರಾ
ನಾನು
ಯಾರಾದು
ಏನು ಗೆಳತಿ
ಏನ ಇಲ್ಲ
ನಿನ್ನ ಮಕ್ಕಳು ಏನು ಮಾಡ
ಚಾ ಕುೂಡಿದ್ದಿದ್ದ ಆಯ್ತು ಹ್ಮ ಮಕ್ಕಳು ಆಟ ಆಡಲು ಹೋಗಿದ್ದಾರೆ
ಹ ನೀವು ಕೊಠಡಿಗೆ ಹೋಗಿ ಮಾತನಾಡಲು ಆಗುತ್ತದೆ.
ಹ್ಮ ಹಾ ಒಂದ ನಿಮಿಷ ಹೋಗುತ್ತಿದ್ದೇನೆ.
ಹ್ಮ್ ಚಹಾ ಆಯ್ತೆ
ಹ್ಮ ಆಯ್ತು ನಿಮ್ಮದು.
ನಮ್ಮದು ಆಯ್ತು
ಹ ಏನು ಎಲ್ಲಾ ಕೆಲಸವು ಆಯಿತೇ
ಎಲ್ಲಾ ಕೆಲಸ ಮುಗಿದಿದೆ ಸುಮ್ಮನೆ ಕುಳಿತುಕೊಂಡಿದ್ದೇನೆ. ನಿಮ್ಮದು ಎಲ್ಲಾ ಕೆಲಸವೂ ಮುಗಿದಿದೀಯೇ
ಹಾ ಎಲ್ಲಾ ಮುಗಿದಿದೆ ಪುಷ್ಪವನ್ನು ಕಟ್ಟುತ್ತಿದ್ದೇನೆ.
ಹೂವ
ಹ್ಮ್ ಹೊವ ಪುಷ್ಪಾಲಲ್ಲಿ
ಎಷ್ಟ ಎಲ್ಲಿಂದ ತಂದಿದ್ದು ಹೂವ ನೀವು
ಹಾ ಹ್ಮ್ ನಮ್ಮ ಅತ್ತೆ ಅದೇ ದಿಂಡು ಕೊಯಿಸುತ್ತಾರೆ ಅದರಲ್ಲಿ ಎತ್ತಿಟ್ಟಿಕೊಂಡಿದ್ದೆ ಅದ
ಈಗಲೂ ನಿಮ್ಮ ಅತ್ತೆ ಹೂವು ಕೋಸುತ್ತಾರಾ ಮೊದಲು ಕೋಸುತ್ತಿದ್ದರೆ ಈಗ ಲ ಮಾಡುತ್ತಿದ್ದಾರಾ ಅದೇ ಕೆಲಸ
ಹಾ ಈಗಲೂ ಮಾಡುತ್ತಿದ್ದಾರೆ ಆದರೆ ಕಣ್ಣು ಆಪರೇಷನ್ ಮಾಡಿಸಿಕೊಂಡಿದ್ದರು. ಆದ್ದರಿಂದ ಬಿಟ್ಟು ಬಿಟ್ಟಿದ್ದಾರೆ ಮೊದಲು ಹಾಕ್ಸಿಕೊಂಡಿದ್ದ ದಲ್ಲಿ ಎತ್ತಿಟ್ಟಿಕೊಂಡಿದ್ದೆ ಅದರಲ್ಲಿ ಈಗ ಕಟ್ಟೋಣ ಅಂತ ಎತ್ತಿಕೊಂಡಿದ್ದೇನೆ ನಾಳೆಗೆ ಪೂಜೆೆಗೆ
ಹ್ಮ ನಾಳೆ ಗುರುವಾರವಲ್ಲವೇ
ಹ ಹ ಅದಕ್ಕೆ ಅದಕ್ಕೆ ರೆಡ್ ಕಲರ್ ಅಯ್ಯೋ ಹ ಕೆಂಪು ಬಣ್ಣದ ಕೆಂಪು ಬಣ್ಣದ ರೋಜನ್ನು ತರಲು ಹೋಗಿದ್ದೆ
ಗುಲಾಬಿ
ಹಾ ಗುಲಾಬಿ ತರಲು ಹೋಗಿದ್ದೆ
ಹ ಹ
ಹ್ಮ್ ನಿಮ್ಮದು ಎಲ್ಲಾ ಆಯಿತೇ
ನಮ್ಮದು ಪೂಜೆ ಮಾಡೋ ಹಾಗೆ ಇಲ್ಲ ನಾಳೆ ಆದ್ದರಿಂದ ಏನು ನ್ನು ನಾನು ಸಿದ್ಧ ಮಾಡಿಕೊಂಡಿಲ್ಲ
ಹ್ಮ್ ಹ್ಮ್
ಇನ್ನೊಂದು ವಾರ ಮುಂದಿನ ವಾರ ದೇವಸ್ಥಾನಕ್ಕೆ ಹೋಗಬೇಕು. ಅನ್ಕೊಂಡಿದೆ ತೆನೆ ಈ ವಾರ ಹೋಗಬೇಕು ಅಂದುಕೊಂಡೀದೆ ಅ ಆದರೆ ಆಗುವುದಿಲ್ಲ
ಹ್ಮ
ಅದಕ್ಕೆ ಮುಂದಿನ ವಾರ ಹೋಗೋಣ ಎಂದು ಸುಮ್ಮನಾಗಿದ್ದೇನೆ
ಹ್ಮ್ ಅಡಗೆ ಏನು ಮಾಡಬೇಕು
ಅಡಗೆ ನನ್ನ ತಾಯಿ ಬಂದು ಕೆಲ್ಸದಿಂದ ಬಂದು ಮಾಡಿಕೊಳ್ಳುತ್ತಾರೆ ನಾನು ಪರೀಕ್ಷೆ ಇದೆ ಅಲ್ಲವೇ ನಾನು ಓದಿಕೊಳ್ಳಬೇಕು ಈಗ
ಹ್ಮ್ ಅಲ್ಪ ಸ್ವಲ್ಪ್ ಅಲ್ಪ ಸ್ವಲ್ಪ ಏನಾದ್ರು ಮಾಡಿ ಆಮೇಲೆ ಓದಿಕೊಳ್ಳಬಹುದಲ್ವೇ
ಕೆಲಸವು ನಾನೇ ಮಾಡಿದ್ದೇನೆ
ಹಾ ಹಾ
ಹ ಅಡಗೆ ಬಂದ ನಮ್ಮ ತಾಯಿನೇ ಮಾಡಿಕೊಳ್ಳುತ್ತಾರೆ.
ಹ್ಮ್ ಹಾ ಸರಿ ಆಗಿದೆ ಇನ್ನು ಬಂದಲ್ಲಿ ಬರಲಿಲ್ಲವೇ ನಿಮ್ಮ ತಾಯಿ
ಇನ್ನೂ ಬರಲಿಲ್ಲ
ಹ್ಮ್ಮ್ ಹ್ಮ ಏನು ಸಮಾಚಾರ
ಹೇಳ ಬೇಕು ನೀವೇ ಏನು
ನಿಮಗೆ ಎಷ್ಟು ಗೆಳತಿಯರಿದ್ದಾರೆ
ನಾನಾಗಿತ್ತು ತುಂಬಾ ಅ ತುಂಬಾ ಜನ ಇದ್ದಾರೆ ಅದರಲ್ಲಿ ನನಗೆ ಒಬ್ಬ ಈ ಮೂರು ಜನ ಸ್ನೇಹಿತರು ತುಂಬಾ ಹಚ್ಚಿಕೊಂಡಿದ್ದೇನೇ
ಹ್ಮ್ ಯಾರು ಯಾರು ಆರ ವಿವರಣೆ ಕೊಡ್ತೀರಾ
ಒಬ್ಬರು ಬೆಂಗಳೂರಿನಲ್ಲಿ ಇದ್ದಾರೆ ಇನ್ನೊಬ್ಬರು
ಹೆಸರು ಸಮೇತ ಹೇಳಿ
ನಮ್ಮ ಪರ್ಸ್ ನಮ್ಮ ಸ ಪರ್ಸನಲ್ ಸೇಳ್ ಹೋಗ ಹೆಸರುಗಳು ಬೇಡ
ಹಾ ಸರಿ
ಹ ಇನ್ನ ನನ್ನ ಜೊತೆ ದಿನನಿತ್ಯ ಕಷ್ಟ ಕಾಲೇಜಿಗೆ ಬರಲು ಒಬ್ಬರ್ದಾರೆ ಅವರೊಬ್ಬರು
ಹ ಹಾ
ಹ್ಮ್ ಅ
ಹ್ಮ
ನಿಮ್ಮ ಸ್ನೇಹಿತರು ಹೇಗಿದ್ದಾರೆ ಅವರ ಜೊತೆ ನೀವು ಮಾತಾಡತೀರಾ
ಹಾ ಇಬ್ಬರು ಇದ್ದಾರೆ ಮಾತನಾಡುತ್ತೇನೆ ಚೆನ್ನಾಗಿ ಇದ್ದೀವಿ
ನಿಮ್ಮ ಗಂಡ ಅವರು ಏನು ಮಾಡುತ್ತಿದ್ದಾರೆ
ತೋಟಕ್ಕೆ ಹೋಗಿದ್ದಾರೆ ಹೂವ ಕೀಳಲು
ಹ್ಮ್
ನೀವು ತೋಟ ಮಾಡುತ್ತೀರಾ
ಹ್ಮ್ ನಾವು ಮಾಡೋದಿಲ್ಲ
ಹ್ಮ್ ಹ್ಮ್ ಮತ್ತೆ ಇನ್ನೇನು ಬೆಳೆ ಬೆಳೆಯುತ್ತೀರಿ
ಸದ್ಯಕ್ಕೆ ನಾವು ಏನು ಮಾಡುವುದಿಲ್ಲ ಹೊಲ ರಾಗಿ ಚೆಲ್ಲುತ್ತೇವೆ ಉರಡಿ ಚೆನ್ನುುತ್ತೇವೆ ಅಷ್ಟೆ ಅದನ್ನು ಬಿಟ್ಟು ನಾವ ಇನ್ನೇನು ಮಾಡದಕ್ಕೆ ಆಗುದಿಲ್ಲ ಯಾಕಂದ್ರೆ ನಮಗೆ ಬೋ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಆದರಿಂದ ನಾವ್ ಯಾವತ್ತನ್ನುೂ ಮಾಡ ಮಾಡೋದಕ್ಕೆ ಆಗುದಿಲ್ಲ ನಾನು ನನ್ನಕ್ಕ ಮುಂದೆ ಕೆಲಸ ಹೋಗಿ ಹೊಲದಲ್ಲಿ ಒಂದು ಬೋರ್ ಹಾಕ್ಸಿ ಅರಳಿ ಈ ಒಂದು ಹಸುಗಳನ್ನು ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ
ಹ್ಮ ಹ್ಮ್ ಅಂದುಕೊಂಡರೆ ನಿಧಾನವಾಗಿ ಆಗುತ್ತದೆ ಬಿಡಿ
ಹ್ಮ್ ನನ್ನ ತಂದೆ ತಾಯಿಗೆ ಅದೊಂದು ಮಾಡಿಕ ಕೊಟ್ಟ ಬಿಟ್ಟರೆ ಅವರ ಜೀವನ ಅದರಲ್ಲಿ ಸಾಗಿಸುತ್ತಾರೆ ಎಂಬ ಭರವಸೆ ಇದೆ
ಹ್ಮ್ ದೇವರದಲ್ಲಿ ಭರವಸೆ ಇಡಿ
ಅದಕ್ಕಾಗಿ ಹಂಗೆ ಅಂದಕೊಂಡಿದ್ದೇವೆ
ಹ್ಮ್
ಮುಂದೇನಾಗುತ್ತೆ ಏನೋ ಗೊತ್ತಿಲ್ಲ ಅವರು ಇಡಲಿ ಯಾವಾಗ ಹಾ ಇಚೆ ಹೋಗಿ ಕೆಲಸ ಮಾಡಲು ಆಗುವುದಿಲ್ಲ ಸ್ವಂತ ನಮ್ಮದಲ್ಲಿ ಮಾಡಿಕೊಂಡು ಹಸುಧನಗಳನ್ನು ಮೇಸುತ್ತಾ ಇರಲಿ ಎಲ್ಲಾ ಆಸೆ
ಜಮೀನು ಎಷ್ಟು ಇದೆ
ಎರಡು ಏಕರೆ ಇದೆ
ಎರಡು ಎಕರೆ ಇದ್ದರೆ ಆರಾಮ್ಸೆ ಮಾಡಬಹುದು ಅದ್ರಲ್ಲಿ ಹಸುವಿಗೆ ಜೋಳ ಫಾರಂ ಕಡ್ಡಿ ಎಲ್ಲ ಉಣಿಕೊಂಡು ಮಾಡಗೊಳ್ಳಬಹುದು
ಅದೇ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಆದರೆ ಎಲ್ಲವನ್ನೂ ಅಲ್ಲಿಗೆ ಇದು ಮಾಡಬೇಕುಂದು ಅಂದಕೊಂಡಿದ್ದೇವೆ
ಹ್ಮ ನಿಮ್ಮ ಕನಸು ನನಸ ಆಗಲಿ.
ಹಂ ನಾವು ಕೆಲ್ಸಕ್ಕೆ ಹೋದರೆ ಎಲ್ಲವವನ್ನು ನನಸು ಮಾಡುತ್ತೇವೆ. ಮದ್ವೆ ಅನ್ನೋ ವಿಷಯ ಇದರಲ್ಲಿ ಬರಕೂ ಬರದೇ ಇದ್ದರೆ ಮನೆಯವರ ಬಲವಂತಕ್ಕಾಗಿ ಮಾಡದೇ ಇದ್ದರೆ, ಎಲ್ಲವನ್ನೂ ನನಸು ಮಾಡಿಕೊಟ್ಟು ಹೋಗಬಹುದು.
ಹ್ಮ ನೀವು ಈಗ ಎಕ್ಸಾಮ್ ಪರೀಕ್ಷೆ ಬರದು ಮತ್ತೆ ಕೆಲ್ಸಕ್ಕೆ ಸೇರು ವುದೇ ಇಲ್ಲಾ ಅಂದ್ರೆ ಇನ್ನಾ ಒಂದು ವರ್ಷ ಮುಂದೆ,
ಇನ್ನೂ ಒಂದು ವರ್ಷ ನಂತರ ನಾನು ಕೆಲಸಕ್ಕೆ ಹೋಗುತ್ತೇನೆ.
ಈ ಪರೀಕ್ಷೆ ಬರದ ಇನ್ನು ಒಂದು ವರ್ಷ ಮುಂದೆ ಓದಿ ಆ,
ಹ ಮುಂದಿನ ಮುಂದಿನ ವರ್ಷ ಅ ಜುಲೈ ಆಗಸ್ಟ್ನಲ್ಲಿ ಹೋಗುತ್ತೇನೆ.
ಹ್ಮ್ ಸರಿ ಹಾಗಿದ್ದರೆ.
ಹ್ಮ್
ಇನ್ನೇನು ಸಮಾಚಾರ?
ಇಲ್ಲ
ಗೆಳತಿ ಗೆಳತಿ ಗೆಳತಿ ಗೆಳತಿ ಗೆಳತಿ ಹ್ಮ ಹಾಂ ಏನ್ ಮಾಡುತ್ತಿದ್ದಾರಾ?
ಅಯ್ಯೋ ನಮ್ಮ ಕಡೆ ನೆಟ್ಟವರ್ಕು ಸರಿಯಾಗಿ ಸಿಗುತ್ತಿಲ್ಲ. ಅದಕ್ಕೆ ಈಗ ಕಿಟಕಿ ಬಳಿ ಬಂದೆ ಸಿಗುತ್ತಿದೆ ನಿನ್ನ ಮಕ್ಕಳನ್
ಗೆಳತೀ ಗೆಳತಿ ಏನು ಮಾಡುತ್ತಿದ್ದೀರಾ ಗೆಳತಿ?
ನೆಟ್ವರ್ಕ್ ಪ್ರ ಸರಿಯಾಗಿ ಸಿಗುತ್ತಿಲ್ಲ ಗೆಳತಿ.
ಹೊರಗಡೆ ಬನ್ನಿ.
ಈಗ ಕೇಳುತ್ತಿದೀಯಾ ನನ್ನ ಧ್ವನಿ ನಿಮಗೆ?
ಹಾಂ ಕೇಳುತ್ತಿದ್ದೆ.
ಹಾಂ ಈಗಾ ಹೇಳಿ.
ಓ ಏನು ನಮ್ಮ ಮಕ್ಕಳ ಬಗ್ಗೆ ಕೇಳುತ್ತಿದ್ದೀರಿ ಏನು?
ನಿನ್ನ ಮಕ್ಕಳನ್ನು ಇವತ್ತು ಓದಿಸಲು ಕುಳಿಸಲಿಲ್ಲವೇ? ಆಟ ಆಡಲು ಬಿಟ್ಟಿದ್ದೀರಾ?
ಹಾಂ ಆಟಾ ಆಟ ಆಡಲು ಸ್ವಲ್ಪ ಹೊತ್ತು ಆಟಾಡಲು ಬಿಟ್ಟಿದ್ದೇನೆ ಒಬ್ಬ ಚಿಕ್ಕ ಮಗಾ ಆ ತೋಟಕ್ಕೆ ಹೋಗಿದ್ದಾನೆ ದೊಡ್ಡ ಮಗ ಆಟಾಡಲು ಹೋಗಿದ್ದಾನೆ. ಆರು ಗಂಟೆಗೆ ಪುಸ್ತಕ ತೆರಿಸುತ್ತೇನೆ.
ಚೆನ್ನಾಗಿ ಓದಿಸಿ ಅವರನ್ನು.
ಹಾಂ
ಹಂ ಹ್ ತುಂಬಾ ಸಮಯವನ್ನು ಅವರಿಗೆ ಓದಲು ಬಿಡಬೇಡಿ ಯಾಕ? ಯಾಕಂದ್ರೆ ಅವರ ಮೆದುಳು ಸ್ವಲ್
ಹತ್ತ ಗಂಟೆಗೆ ಲಾಸ್ಟ್, ಅದ್ರಲ್ಲಿ ಅವ್ರ ಅಜ್ಜಿ ತಾತ ಬರ್ತಾರಲ್ಲ ತೊಟ್ಟದನಿಂದ. ಏನಂದ್ರ ಜಾಸ್ತಿ ಹೊ ಹೋಮ್ ವರ್ಕ್ ಬರಯೋದ ಇದ್ರೆ ಎಂಟವರೆಗ್ ಲಾಸ್ ಮಾಡ್ತೀನಿ ಜಾಸ್ತಿ ಪ್ರೆಷರ್ ಹಾಕಲ್ಲ ಒತ್ತಡ ಹಾಕೋದಿಲ್ಲ
ಮತ್ತೆ ನಿಮ್ಗೆ ಮತ್ತೊಂದು ಕರೆ ಮಾಡುತ್ತೇನೆ ಹಾಗ ಮತ್ತೆ ಮಾತನಾಡವನು
ಹಾ ಮಾತನಾಡಿದ್ದ ಇದಕ್ಕೆ ಧನ್ಯವಾದ
ಧನ್ಯವಾದ
ಹ್ಮ್